ಲೋ ಹಾ ಹೇಳನ ನೀಿ ಫೋನ್ ನಿ ತುಂಬಲ್ಲಿ ಚ
ಅನ್ನಲೆ
ಏನಿಲ್ಲ ನೋಡ ಸುಮ್ಮನೆ ಫೋನ್ ಮಾಡಿದ್ದ ಹಂಗೆ.
ಹ್ಮ.
ಯರ
ಮನೇೆಯಲ್ಲಿಗ ಆರಾಮಾಗ ಇದಾರಣ ಎಲ್ಲ
ಗದ ಇತರ
ಇನ್ನವೇ
ಊಟನೇ ಇಲ್ಲಣ ಇನ್ನ ಟೈಮ್ ಆಯಿಲ್ಲ ಇನ್ನ ಒಂದ್ ಗಂಟೆ ಆಯತ
ಆಗಲೇ ಒಂದು
ನಾವು ಎರಡು ಗಂಟಿ ಮಾಡ್ತೀರೋ ನಮ್ಮ ಮನೆಯಲ್ಲಿ ಎರಡು ಎರಡ ಇಲ್ಲ ಇಲ್ಲೊಬ್ರು ಮೊನ್ನೆ ಸ್ವಲ್ಪ ಇಲ್ಲ ಇತ್ತ ಅ ಲೇಟಾ ನಾವು ಮಾಡದ್ ಮನೇಲ್ಲ
ಬೆಂಗಿದಾನ ಕಾಲೇಜಲ್ಲ
ಹ್ಮ ಆರಾಮಾಗಿ ಅೊಬ್ರು ಅವರು ಬಸ ಗಲಾಟೆ ಗಲಾಟೆ ಏ ಇಲ್ಲ ಇಲ್ಲ ಗಡೆ ಇಲ್ದೆ ಏನ್ ಮಾಡಲ್ಲ ಬಸ್ ಓದ್ತಾನೆ ಅವನ್ ಪಡಿ ಅವನ್ ಇಡ್ತಾನೆ ಅಸೈನ್ಮೆಂಟ್ಸ ಎಲ್ಲಾ ಪ್ರಾಜೆಕ್ಟ್ ಎಲ್ಲವನ್ನೇ ಮುಗಿಸಿ ಅ ಅ ರಾಯ
ಅಲ್ಲಾಮ ಅಲ್ಲ
ಇಲ್ಲ ಇಲ್ಲ ಹಂಗೇನ್ ಮಾಡಲ್ಲ ಬ ಅವ ಪಾಪ ಅವ್ನ್ ಪಾ ಅವ್ನ ಇಡ್ತಾನ ಹುಡುಗ
ಅದೇ ನಾನ್ ಬೇರ ಇಲ್ಲಿರ್ತೀನ ಮತ್ತ ಅಮ್ಮ ಅ ವೈಬ್ರೇ ಇರ್ತಾರ ಮನೆಯಲ ಮೇಲೆ ಏನಾರ ಆದ್ರಷ್ಟ ಅಲ್ಲ ಗೊತ್ತಲ್ಲ
ಏ ಇಲ್ಲ ಇಲ್ಲ ಹಂಗೇನ್ ಮಾಡಲ್ಲ ಅ ಒಂದ್ ಪ ಒ ರ್ತಾನೆ ಒಂದ್ ಪಾಟಿಗೆ ಬರ್ತಾನೆ ಏನು ಮೊನ್ನೆ ಒಂದ ಸ್ವಲ್ಪ ಯಾರ ಹುಡುಗ ಸೀ ನಡ್ಸ ಸ್ವಲ್ಪ ರಾಗಿಂಗ್ ಮಾಡ್ತಿದ್ರ
ಗಾರ
ಸೀನಿಯರ್ಸ್ ಅವರು ಂದ ಮಾಡಿ ಒಂದು ಐದ್ ನಿಮಿಷ ರ್ಯಾಗಿಂಗ್ ಮಾಡಿ ಬಿಟ್ರು ಎನಕ್ಕೆಂದ ನ ನಂದಿಯಣ ಅ ಹದ
ಎಲ್ಲ ಓದಿದಲ್ಲಾ
ಹಾ ಹ ಗೊತ್ತ ಹ್ಮ್ ಮೊನ್ನೆ ಕಡೆ ಎಲ್ಲ ಆರಾಮ ಇದರಣಾ ನಮ್ದೇನೆ
ಇಲ್ಲ
ಹಾ ಬರ
ಗ ಅಪ್ ಅಂಡ್ ಡೌನ್
ಹಾಲ್ ಹಲ್ ಹ
ಅಲ್ಲಲ್ಲ ಹೆಂಗ
ಅಂಗಾನ ಊಟಾ ಸರಿ ಇಲ್ಲ
ಹ್ಮ
ಈ ಸ
ವ್ದಿ ಲಪ್ಪಲ್ಲಿ ಈ ಸುಧಾ
ಹೇಳ್ಬೇಕಿಲ್ಲ ನಮ್ಮ ಮಗಲ್ಲ ಚೆನ್ನೈಲ್ಲ ಅಷ್ಟ ಎಲ ಬೇರೆ ತಲುಗಟ ಅಂತ
ಹ್ಮ್
ಎಸಾಮ್ ಬದ ಹಾ ಹಾಕನಣ್ಣ ಇದು ಕ್ಯಾಸೆಟ್ ಬೆಂಗ್ಗಳೂರು ಟಾಪ್ ಫಿಫ್ಟಿ ಕಾಲೇಜು ಅಲ್ಲಿ ಹಾಕಿನಿ ಮಂಗಳೂರ್ ಒಂದು ಮೂರ್ನ ಕಾಲೇಜು ಸೆಲೆಕ್ಟ್ ಮಾಡಿ ನೋಡಿ ಹಾಕಿದ್ದೇನೆ
ಯಾವ ಕಾಲೇಜು ಬರು ಇ ಕಂಫರ್ಮ್ ಇಲ್ಲ
ಕಲಶ
ಹ್ಮ್
ಅಲ್ಲ ಮಾತಾಡೋರ ನಿಮ್ಮ ಕಾಲೇಜಿಗೆ ಅಂತ
ಯ ಕಾಲೇಜು ಬ್ರೋ ನಿಮ್ದ
ದೈವ
ಹ್ಮ್
ನಿಮ್ಮನೆ ಕಲೇಜುಲ್ಲಿಂತ ನೀ ಮನೆ ಹತ್ರ ಮಾಡ್ಬೋದು
ಅಂದ್ರೆ ಕಾಲೇಜು ಹೆಂಗಿದೆ ಅಂದ್ರೆ ಹುಡುಗರು ಎನ್ವಿರನ್ಮೆಂಟ್ ಅವು
ಇಲ್ಲ
ಹ್ಮ್
ಅಂದ್ರೆ ಇದು ಅಂದ್ರೆ ಕಾಲೇಜ ಅಲ್ಲಿ ಲ್ಯಾಬು ಅವು ಇವು ಏನು ಇಲ್ಲ ಫೆಸಿಲಿಟೀಸ್ ಏನಿಲ್ಲ ಹಾ
ಇರ್ತಾರೆ
ಹ
ಕಡಲ ಇಲ್ಲಿ
ರಾಗ್ ಇಲ್ಲಲ್ಲ ಒಬ್ಬರೂ
ಆ ಇಲ್ಲ ಹಂಗೊಬ್ಬ ಹಂಗ ಮಾಡತ ಪೋಲಿಸ್‌ ಕಂಪ್ಲೇಟ್ಕ ಕಾಲೇಜ್
ಹ್ಮ್
ಹಾಗೆ ಬಂದಿ ನೆಲ್ಲ ಹಾಗೆ ಎಲ್ಲಾ ಕರ್ಸಿ ಕರ್ಕೊಂಡ ಹೊದ್ರು
ಹ್ಮ್ ಅಷ್ಟ ಸಿಟ್ಟ ಕಲ್ಲು ಬಾಗಿನ
ಲ್ಯಾಪ್ಟಾಪ್ಪ್ ಇಟ್ಕೊಂಡು ಹೋಗಿ ಈಸಿಯಾಗಿ ಇದೆ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಸ್ಟುಡೆಂಟ್ ಅಭಿದನ್ಯ
ಹ್ಮ್
ಓ ನೀನು ನನ್ ತಗೊಂಡಿರ ಡಿಕೊಂಡಿಗ್ ಹೇಳಿಕೊಡಕಿ
ಹು
ಕಸಿ ಕಳಸ್
ಹೋಗ ಇನ್
ಇದಣ್ಣ ಹಾಸ್ಟೆಲ್ ಫೆಸಿಲಿಟೀಸ್ ಇವಾಗ ಊಟ ಸರಿ ಇಲ್ಲಲ್ಲ ಮತ್ತೆ ಹೊರಗೆಲ್ಲಿ ಪಿ ಜಿ ಪಿ ಜಿ ಯಾವ ಪಿ ಜಿ ಬೇಷತೆ
ಹಾಸ್ಟೆಲ್ ಇದೆ
ಹ
ಏ ಹಾಸ್ಟೇಲ್ ಯಾಕ್ ಕಾಲೇಜ ಬೆಳಿಗ್ಗೆ ಹೋಗಿ
ಊಟ ತಿಂಡಿ ಆಗತ್ತೆ
ರೂಮ್ ಸಪ್ರೇಟ್ ಮನೆ ನಾವು ಒಂದ್ ಮೂವರ್ ಹುಡುಗರುದರಿ ಮೂವರಿ ಸಪ್ರೇಟ್ ವೊಂದು ರೂಮ್ ರೂಮ್ ಇಲ್ ಹೊತ್ತು ಮನೆ ಸಿಂಗಲ್ ಬೆಡ್ರೂಮ್ ಮನೆ ಇಲ್ಲ
ಇದು ನಮ್ಮಫ ಕೆಳಗಡೆ ಇನ್ನೊಂದು ಫ್ಲೋರ್
ಹು
ಇಲ್ಬರ್
ಹ
ಮತ್ತ ರಬ್ಬಿ
ರಾಗಿಂಗ ನಮ್ಮ ಸುತ್ತಲೂ ಏನ್ವಿರಾನಮೆಂಟ್
ಹಾ ಮತ್ತ ಏನರ ಇನ್ಪಾರಮೇಶನ್ ಬೇಕಿತ್ತಾ ಪ್ಲೇಸ್ಮೆಂಟ್ಸ್ ಬಗ್ಗೆ ನಮ್ ಕಾಲೇಜಲ್ಲಿ ಹೌದು
ಇದ್ರೆ ಅಡ್ವಟೈಸ್ಮೆಂಟ್
ಆದರೆ ಪ್ಲೇ ನಿಮ್ಮ ನೀವು ವೇಸ್ಟ್ ಮಾಡ್ತೀರ ಅದ್ರ ಮೇಲೆ ಸ್ಮೆಂಟ್
ಹ್ ಹ್ಮ್ ಸರಿ ಅಂದ್ರ ಯ ಯಾವ ಇಫಸ ಮೈಸೂರು ಬೆಂಗ್ಗಳೂರು
ನಮ್ಮ ಬೆಂಗಳೂರು ಟ್ರಾನ್ಸ್ಫಾರ್ಮ ಮೈಸೂರು ಮಾಡ್ಸ
ಹ್ಮ್
ಮೈಸೂರಲ್ಲ ಮಂಗಳೂರಲ್ಲಿ ಒಂದು
ಹ್ಮ
ಬೆಂಗಳೂರಲ್ಲಿ ಫ್ಯಾಮಿಲಿ
ಸರಿ
ಒಂದ
ನೀವು ಒಂದ ವಾರ ಇರ್ತರ ಆರಾಮಾಗ ಒಂದ‌ ವರ್ಷ
ಅದೇ ಅಣ್ಣ ನಿಮ್ ಕಾಲೇಜು ಅಡ್ರೆಸ್ ಲೈವ ಲೊಕೇಶನ್ ಡೀಟೇಲ್ಸ್ ಸ್ವಲ್ಪ ವಾಟ್ಸಪ್ ಮಾಡ್ತೀರ ಅವರು ಅಡ್ಮಿಷನ್ ಅಡ್ಮಿಷನ್ ಸೆಂಟರ್ ನಂಬರ್
ಕೇಳ್ ಕಳ್ಸ್ತೀನಿ ತೊಂಬಾರು ಕೊಡ್ತೀನಿ ನಿಮಗೆ ಅವ್ರ ಫೋನ್ ಮಾಡ ಹಿ ಕ್ಲೋಸು
ಹ್ಮ್
ಹಂಗೊಬ್ಬಡ್ ಅಂತ
ಹಾ ಯಾರ ಯನು ಅಡ್ಮಿಷನ್ ಅವರಿಗ ಹಾ
ಅಲ್ಲೇ ನ ತಮ್ಮ ಹೋಗಂದ್ರ ಬರೆ
ಹ್ಮ ನಾನ್ ಸಿ ಎ ಸಿ ಎ ಏ ಎಮ್ ಎಲ್ ತಗಂಬೇಕ್ ಅಂತಿದ್ರಿ ಎಷ್ಟ ಆಬೋದ ಪೀಸು ಅಂದಜಾಗೆ
ಹ ಮಾಡ್ಕೊಡ್ತರ್ತ ಒಂದು ಲಕ್ಷ ಲವರೆಗೂ ರಂಕ್ ಬಂತ
ಹಾ
ಸಿಇಟಿ ರಾಕಿಂಗ್ ನಂದು ಒಂದು ಲಕ್ಷ ಐವತ್ತಾರು ಸಾವಿರದ ಚಿಲ್ಡ್ರನ್ ಬಂದೈತೆ ಅಣ್ಣಾ ಕಾಲೇಜ್ ಕನ್ಫರ್ಮ್ ಆಗತಿಲ್ಲ ಗೊತ್ತಿಲ್ಲ ನನಗ ಅದ್ರ ಬಗ್ಗೆ ಅದಕ್ಕೆ ಮ್ಯಾನೇಜ್ಮೆಂಟ್ಗೆ ಹೋದ್ರರು ಹೋಗ್ದ
ನ ನೋ ಬಿಟ್ಟ ಎಡು ದ ಹೋಗು ಕಾಲೇಜ ಎಲ್ಲಾ ನೋಡಿಕೊಂಡು ತಮ್ಮನ್
ಹ್ಮ್ ಸರಿಣ್ಣ ಬಂದು ಹೋಮ್ಮ
ಹ್ಮ್ ಸರಿ